ಹಾ ರೀ ಆರಾಮ್ ರೀ
ಹಾ ಆರಾಮ್ ನೋಡಿ ನೀವ್ ಆರಾಮ್ರಿ
ಹ್ನು ಆರಾಮಿದೀ ನೋಡ್ರಿ ಏನ್ ಮಾಡಾಕತಿರಿ ಊಟ ಆಯ್ತ್ರಿ
ಹಾ ಏನಿಲ್ರರಿ ಸ್ಕೂಲ್ ಮುಗಸ ಸ್ವಲ್ಪ ಹಾಸ್ಟೆಲ್ ಕೆಲ್ಸ ಇತ್ತು ಬಂದಿದ್ದೇನ್ರರಿ
ಗಿದ್ದೀರಾ
ಕಡೆ ಅಲ್ರಿ
ಹೌದ್ರಿ ಜಲ್ದಿನೇ ಬಂದಿರಿ ನಾನು ಇವತ್ತು ಹೋಗಲ್ಲ ರೀ
ಹಾ ಹೌದ್ರಿ ಅಲ್ಲಿಗೂ ತಗೊಂಡಿರೇನ್ರಿ ಹಾ ಎಷ್ಟೊತ್ತಿಗೆ ಹೋಗಿದ್ರಿ
ಹ ಹೋಗಲ್ಲ ರೀ ಹೇಳನು ಹೇಳದು ಇಲ್ಲ ಬಿಟ್ ಬಿಡ್ತೀನಿ
ಹೌದ್ರಿ ಹೌದ್ ಬಿಡ್ರಿ ಹೆಲ್ತ್ನು ಇಂಪಾರ್ಟೆಂಟ್ ಅಲ್ರರಿ ಈಗ
ಹಾ ಸುಸ್ತ ಆಗೇತ್ರಿ ಇವಾಗ ಬಟ್ಟಿವಷ್ಟ ದಿನ ಎಷ್ಟೊತ್ತ ಐತ್ರಿ ಒಂದ್ ಳಕ್ಕೆ ಬಟ್ಟಿಗ ರಿ ಬಟ್ಟಿ ಮಾಡ್ಚಕ ಆಗವಲ್ತ್ರಿ ನಾನ್ ಹಣೆಬರ್ಕ್ ಇವಾಗ ಮಾಡ್ಸ್ಕೊಂಡ
ಹ ಹಂಗೆ ಆಗ್ತರಿ ಮನ್ಯಾಗರ್ತಿಲ್ಲ ಸ್ವಲ್ಪ ರಷ್ಟ್ ಬೇಕ ಅನ್ಸತದ್ರಿ ಟೈಮ್ನ ಗ ಅಲ್ಲಪ್ಪಾ ಏನ್ ಚಂತನ ಮಾಡದು ನೋಡ್ರಿ ಹಾ
ಮತ್ತೇರಿ ಆರಾಮಲ್ರರಿ
ಹ್ಮ್ ಆರಾಮ್ ನೋಡ್ರಿ ನೀವ್ ಆರಾಮ್ರಿ
ಲೈಟ್ ಇವಾಗ ಬಂದವ್ರಿ ಯಾಕೆ ನಾವವು
ಹೋಗಿದ್ವ ಅನ್ಲ್ಲ ಆಯ್ತಾ ನಮ್ಮ್ ಮನೆಗ್ ಹೋಗಿದ್ ನೋಡಿ ಇಲ್ಲ ರೀ
ಬಂದ್ ಇವಾಗ ಎಷ್ಟಟ್ ಬಂದ್ರೆ ಅದೇ ಚಾರ್ಜಿಂಗ್ ಹಚ್ಚಿದ್ದೇರಿ ಒಂದ ಅರ್ಧ ಅ ಚಾರ್ಜಿಂಗ್ ಇಟ್ರ ಆಯ್ತು ಅಂತ ಹೇಳಿ ಅನ್ಕೊಂಡೆ ಅದೇ ಟೈಮಿ ನೀವವು ಫೋನ್ ಹಚ್ಚಿದ್ರಲ್ಲ
ಹ ರೀ ನೀ ಇನ್ನು ಇ ಮುಂದೆ ಹೋಗೋದ್ ಬಿಡ್ತೀರಾ ಮನ ಅಥ್ವಾ ಇಲ್ಲ ಅದ ಕಂ ನೀವು ಇರ್ತದ್ರಿ ವರ್ಕ್ ಹಂಗೆ ಹಾಸ್ಟೆಲ್ದ
ಇಲ್ಲರಿೀ ಇವತ್ ಹೋಗಲ್ನ
ನಾಳೆಗ್ ಹೆಂಗೋ ಆಲ್ರೆಡಿ ರೀ ಸುಮ್ಮ ಹೋಗಿ ಒಂದ್ ಏನ್ ಟೈಮು ಒಂದ ಔ ಟೈಮ್ ಫೋಟೋ ಒ ಲಾಸ್ಟ್ ಟೈಮ್ ಫೋಟಾಕ ಬಂದ್ರ ಮುಗುದ್ ಹೋಗ್ತದ್ರೀ
ಹಾ ರೀ ಇವತ್ ಗಾಡಿ ಇಲ್ಲರಿ ಹೋಗಕ್ಕು ಯಾರು ಇಲ್ಲರಿ ಕರ್ಕೊಂಡ್ ಹೋಗೋರು ಅಷ್ಟೇ
ನಿಮ ಸಲೀಮ್ ಹುಡ್ಗಾರಿ
ಅವ ಗಿರಾಕಿ ಹೋದ್ರರಿ ಹೊಲಕ್ ಹೋಗ್ಯಾರೀ ಏನೋ ಬಿತ್ತಕ್ ಹೋಗ್ಯಾರೀ ಅವ ಹೊಲ ಆಯತಲ್ರರಿ ಅದೇ ಬಂದ ಅನ್್ರೀ ಮನಗ್ ಬಂದ ಅನ್್ರಿ ಕುರುಪಿ ಕೊಡು ಅಂತ ಹೇಳಿ
ಹ್ಮ್
ಅದ್ರ ಸಂಬಂಧ ನಾನ್ ಸುಮ್ನೆ ಆದೇರಿ ಯಾರು ಹೋಗ ಕರ್ಕೊಂಡ್ ಹೋಗೋರೆ ಯಾರು ಇಲ್ರಿ ಅಷ್ಟ ದೂರ ಹೌ ರೀ ಗಾಳಿ ಬಾಳ ಬಿಟ್ಟೈತ್ರಿ
ಲ ಇಲ್ಲಿ ಇವತ್ತರಿೀ
ಹಾಂ ಬಿಸಿಲ ಇಲ್ಲ ನಾನು ಇ ಮಳೆ ಬರುತ್ತೇನೆಂತ ಹಳ್ಕೊಂಡು ಜಲ್ದಿನ ಬಟ್ಟೆ ಒಗ್ ಒಗಿ ಒಗ್್ದಿನ್ೀ
ಹೌದ್ರಿ ಇವತ್ತಲ್ಲಾ ನಿನ್ನಿಂದ ಕ್ಲೈಮೇಟ್ ಒಂದ ತರಾ ಕೋಲ್ಡ್ ಅದ ರೀ ಬಿಸಿ ಇಲ್ಲ ಇದಕ್ ಮೂಡಗ್ ಮೂಡಿ ಅಪ್ಸೆಟ್ ಆಗ್ತದ್ರೀ ಈ ತರ ಕ್ಲೈಮೇಟ್ ಇತ್ತಂದ್ರ ಹ್ಮ ಹ್ಮ್ ಹೌದ್ರಿ ಮತ್ತೆ ಬಿತ್ತಕ್ಕ ಹೆಂಗ ಹೋಗ್ಯರಿೀ ಎಲ್ಲ ನೀರಾವರಿ ಅದೇನ್ರಿ
ನೀನ್ನ್ ನೋಡ್ರಿ ಎಲ್ಲರೂ ಹೋಗ್ಯಾರೀ ನಿಮ್ಮ್ ಅಣ್ಣವ್ರು
ನಿನ್ನೆ ನಿನ್ನೆ ಒಂಚೂರು ಮಳಿ ಆಗ್ಯದಲ್ರರಿ ಮಣ್ಣ ಅದಾಗಿರರಿ
ಹಾ ಹಾ ಆ ಲೆಕ್ಕಕ್ ಹೋಗ್ಯಾರಿ ಪಾಪ ಹ್ಮ್ ಪಾಪ ಎಲ್ರಿಗೂೋ ನೋಡ್ರಿ ಹತ್ತಿ ಹಾಕ್ ಹತ್ತಿ ಹಾಕ್ತನ ಅಂತ ಹೇಳೋದ ಯಾರ ನೋಡ್ರಿ
ಹತ್ತಿ ಹಾಕ್ನ ತಯಾರಿ ಹಾದ ನಿಮ್ ಕಡೆ ಜಾಸ್ತಿ ಈ ಕಡೆ ಹತ್ತಿದೆಲ್ಲ ಹಾಕ್ತಾರಲ್ರಿರಿ
ಹಊ ರೀ
ಹೌದು ರೀ ಹ್ಮ ಸರಿ ಇನ್ನ ಇಲ್ರಿ ಇಷ್ಟ ಸ್ಕೂಲ್ ನಾಗೆ ಒಂದ್ ಸ್ವಲ್ಪ ಉಪ್ಪಿಟ್ಟು ತಿಂದನ್ ಬಂದಿನ್ರಿ ಇವತ್ತ
ಹೌದ್ರಿ ಟಿಫನ್ ತಗೊಂಡ್ ಹೋಗಿಲ್ಲ ರೀ
ಹಾ ಹಾ
ಅಲ್ಲಾ ಟಿಫನ್ ನ ತಗೊಂಡ್ ಹೋಗಿಲನ್ರಿ
ಟರಿಫನ್ ತಗೊಂಡ ಹೋಗಿ ಅ ಶ್ಯಾಟರಡೆ ಲ್ರಿ ಜಲ್ದಿ ಜಲ್ದಿಳಗೆ ಅದೇ ಸ್ಕೂಲ್ ನಂದ ಅಲ್ಲೇ ಟಿಫನ್ ಮಾಡ್ಕೊಂಡೆ ಬಂದಿದಿ ಈಗ
ಹಂಗೆ ಹೇನ್ರಿ
ನಿ್ ಮನ ಹೋಗದ್ ನಮ್ ಕ್ಲಾಸ್ ಮುಗಸ್ಕೊಂಡ್ ಹೋದ್ನನ್ರಿ ಹಾ ಮನಗ್ ಹೋಗಿಊಟ ಗೀಟಾ ಮಾಡಿ ಮನ್ಯಾಗ ಇರ್ತೇನ್ ಮತ ಬರದೇ ಇಲ್ಲ ರೀ
ಹಾ ಹೌದ್ರಿ ಹೌದ್ರಿ ಹಗೆ ಆಗತ್ತ ನೋ
ಮತ್ ಗಾಡಿ ಒಂದ ಇಲ್ಲ ರೀ ಗಾಡಿ ಒಂದ್ ರಿಪೇರಿಗ್ ಹೋಗ್ಯದ್ರಿ ಹ್ಮ ಅದು ಸ್ವಲ್ಪ ಗಾಡಿದ ಪ್ಲಗ್ ಹೋಗ್ಯದೇನ್ ಗೊತ್ತ ರಿ ರಿಪೇರಿ ಕೊಟ್ಟೇನ್ರಿ ಅದ್ಕ್ಕೆ ಗಾಡಿ ಇಲ್ಲಾರಕ್ಕೆ ಮುಂಜಾನೆನೆ ಬಿಟ್ಟು ಬರ್ತಾರ ಹೋಗೋ ಟೈಮ್ನಾಗ ಕರ್ಕೊಂಡ್ ಹೋಗ್ತಾರ ಹಿಂಗಗಾದ್ರೆ
ಅಯ್ಯೋ ಹೆಂಗಾದ್ರೆ ಬಾಳ್ ಜಡ ಆಗತ್ರಿ
ಅದೇ ನಾನು ನಿನ್ನೆ ಒಂದ್ ಸ್ವಲ್ಪ ಹೊಸ ಗಾಡಿ ತೊಗೊಂಡ್ ಬಂದ್ರ ಆ್ತಂತ ಶೋರೂಮಗ್ ಹೋಗಿದ್ದೀನ್ರರಿ
ಹಾ ಏನಾಗೇತರಿ ಹೊಸ ಗಾಡಿ ತಗೊಳಕ್ರಿ
ಇದು ಗಾಡಿ ಎಕ್ಸ್ಚೇಂಜ್ ಮಾಡ ಬಹಳ ವರ್ಷ ಹಳಿದದಲ್ರಿ ಒಂದ್ ಸ್ವಲ್ಪ ಗಾಡಿ ರಿಪೇರ್ ನನು ಜಾಸ್ತಿ ಬರ್ಲತದಲ್ಲ ಅವ್ಕ ಹೊಸ ಗಾಡಿ ತಗೊಂಡ್ರೆ ಆತ್ ಅಂತ ಕೇಳಳ್ ಬರಕ್ ಹೋಗಿದ್ದೇನೆ ನಿನ್ನೆ ಅವ್ರ ಏನಂದ್ರೀ ಅ ಶೋರೂಮ್ ದವ್ರ ಒಂದ್ ಲಕ್ಷದ ಹತ್ತೊಂಬತ್ ಸಾವಿರ ಹೇಳ್ತಾರೆ ಇವರು ಗಾಡಿಗೆ ನಮ ಗಾಡಿ ಎಕ್ಚೇಂಜ್ ಮ್ಯಾಗ ಇಪ್ಪತ್ ಸಾವಿರ ತಗೋತಾರನ್ರಿ ಹ್ಮ್ ಹ್ಮ್
ಹಾ ಭಾಳ ಐತರೀ
ಮೋನೆಯ ಒಂದು ಸ್ಕೂಟಿದು ರೇಟ್ ಕಮ್ಮಿ ಆಗ್ಯವ ಅಂತಂದ್ರ ಇವ್ರ ಎಲ್ರಿ ರೇಟ್ ಕಮ್ಮಿ ಆಗ್ಲಿ ಇದ್ರ ರೇಟ್ ಸ್ವಲ್ಪ ಜಾಸ್ತಿನ ಹಳ್ತಾರೆ ಏನ್ ರೇಟ್ ಕಮ್ಮಿ ಆಗಿಲ್ಲ ಏನೂ ಆಗಿಲ್ಲ ರೀ ಅದಕ್ಕೆ ಮತಿಗ್ ಬೇಡಪ್ಪ ಹಾ ರಿ ಪಂಚ ನಕ್ಷತ್ರ ಆದ ಇನ್ನೊಂದ್ಸ ಒನ್ನೊಂದು ವಾರ ಬಿಟ್ಟು ಆ ಒಂಬತ್ತನೇ ತಾರೀಕಿ ತಗೋತ್ ಅಂದ್ರಿ ಮನ್ಯಾಗ ಆಯ್ತ ಬಿಟ್ಟು ಒಂಬತ್ತನೇ ತಾರೀಕು ತಗೊಂಡ್ರ ಆಯತಂತೆ ಸುಮ್ಮಾಗೇ ನೋಡ್ರಿ ಹ ರೀ
ಹರ್ ಹಂಗಗೆ ಮಾಡ್ರಿ ಹೇಳ್ತಾರ
ಹಾ ರೀ
ಹ್ಮ
ಸರ್ ನಾನ್ ಶಿವರ್ ಸರಿ ಫೋನ್ಗಿನ್ ಮಾಡಿದ್ರ ಏನ್ರರಿ ಏನ್ರಿ ಈ ತಿಂಗಳ ಪೇಮೆಂಟ್ ಹಾಕ್ತೇನಂತ ಅಂದ್ರ
ಇಲ್ಲ ನೋಡ್ರಿ ಹಾಕಲ್ ನೋಡ್ರಿ ಪೇಮೆಂಟ್
ಹೌದ್ರಿ ಅವ ಬೇಕಿತಿಲ್ರರಿ ಯ ಯಾವಾಗ್ಲೂ ಎರಡ್ ಮಂದ ಸೇರ್ ಮಾಡಿಲ್ರಿ ಅವ್ರ
ನಿಜ ನೋಡ್ರಿ ನಿಜ
ಹಾ ರೀ ಬಟ್ ಯಾಕು ಈ ತಿಂಗಗಳು ಲೇಟ್ ಮಾಡ್ಲಿತ ರೀ
ಲಾಸ್ಟ್ ಮಂತ್ನಕ್ಕೆ ಇ ಅಲ್ರರಿ ಮೂವತ್ತನೇ ತಾರೀಕೆ ಬರ್ಬೇಕಾಗಿತ್ರಿ
ಹಸ್ ಹ ಹ್ಮ ಹ್ಮ ಜೋ ರ ಹಾಗ ಬೇಕಿತ್ತೇನ್ರೀ ನಂಗದೆ
ನಿಜರಿ ನಿಜರ್ ಬಾಳ ನೆಟ್ವರ್ಕ್ ಪ್ರಾಬ್ಲಮ ರೀ
ಹೌದ್ರಿ ನಿ ನಿಮ್ಮ್ ಕಡೆ ಏನು ಜೋರ್ ಗಳಿ ಬಿಸ್ದ
ಹ್ಮ ಬಾಳ ಗಾಳಿ ಬಿಸಾಕತ್ತ ಐತ್ರಿ
ಹೌದ್ರಿ ಮೇಡಮ ರೀ
ಮತ್ತೆ ಏನ ಇಲ್ ನೋಡ್ರಿ ನಾನೇ ಸುನೆ ಕುಂತೀನರಿ ಏನ್ ಮರ್ದ ಗೊತ್ತಾಗವಲ್ತ್ರಿ ಮತ್ ಬಾಂಡಿನ ತೊಳ್ದಿಲ್ರಿ ಇ ಹಲೋ ಹಲೋ ಹಲೋ ಹಲೋ ರೀ ಹಲೋ ಹಲೋ